ಇಲ್ನೋಡುದ್ರೆ.
ಏನ್
ಹಾ
ಏನಿಲ್ರಿ.
ಆಗ್ಯಾದ್ರಿ ನಿಮ್ದು?
ನಮ್ದ ಆಯ್ತ್ ನೋಡ್ರಿ ಹೊಲ್ಕೊಂಡಿದೇವಿ ನಾವ್ನ.
ಹೌದ್ರಿ ಹೇಳ್ರಿ ಯದಕ್ ಫೋನ್ ಹಚ್ಚಿರಲ್ರಿ.
ಅದೇ ಸ್ವಲ್ಪ ಟ್ಯಾಕ್ಟರ್ ತಗೋಬೇಕಂತಿತ್ತು ಅದೇ ಹೆಂಗ್ ಮಾಡ್ತಾರಂತ. ಅದ್ಕೆ ನಿಮ್ ಕೇಳಕ್ಕಚ್ಚಿದ್ವಿ.
ಯಾವಾಗ ಗಾಡಿ ಬೇಕೈತ್ರಿ. ಮೆಸಿರ ಮೆಸಿದಾಗ ಯಾವದ್ರೀ ಅದೇ.
ಯಾವದೊ ಒಂದ ಟೂಪ ಟೂಪರ್ ಒಂದು ಮಾಟ್ರಿ ಅದ ಸಣ್ಣದ್.
ಅಲ್ಲರೀ ನಿಮ್ದ್ ಹೊಲ ಅಷ್ಟ ಆದ್ರಿ ಅದ್ರ ಮ್ಯಾಗ ಗಾಡಿ ತೊಗೋ ಬೇಕ್ರಿ ನೀವು.
ನಮ್ದ್ ನಾಕ ಎಕ್ರೆ ಆದ್ರೆ ಅಲ್ಲಾ ಮಂದಿ ಕೊಡ್ಸಂಗ
ಹಾ ಹಂಗತ್ ಅಂದ್ರೆ ಹತ್ ಮೂವತ್ತೈದ್ ತಗೋರಿ.
ಏಷ್ಟ್ ಬುಳ್ತದ್ರ ಅಂದ್ರ.
ಹ್ಮ್ ಹತ್ತು ಮೂವತ್ತೈದು ಆರು ಇ ಆರು ಲಕ್ಷದ ಇಪ್ಪತ್ ಸಾವ್ರ ಅದ.
ಆರ್ ಲಕ್ಷದ
ಇಪ್ಪತ್ತು ಸಾವ್ರ.
ಆಟ್ರದ ಒಂದು ಸೆಕೆಂಡ್ ಹ್ಯಾಂಡ ರೀ ಎರಡುವರ್ ಲಕ್ಷ ಮೂ
ಓ ಬಹಳ ವರ್ಷ ಗಾಡಿ ಇರ್ತಾರ ಎಲ್ಲಾರು ಎಲ್ಲಾ ಕಲಸ ಮಾಡಿರ್ತಾರ ಅಂತ ತಗಬಾಡದ್ರಿ.
ಏನ್ ಮಾಡ್ತರಿ ಆರ್ ಲಕ್ಷ ಅಂದ್ರ ಪೂರಾ ಸಾಲ ಆದ್ರ ಮತ್ ಗಂ ಹೋಗ್ಬೇಕು
ಹೌದನ್ರಿ ಅಂದ್ರೆ ನೋಡನ್ ತೋರಿ ಒಂದ್ ನೋಡಿದ್ರಾತ್ ಸಣ್ಣದು ಎಲ್ಲಾ ಟೂಪರ್ನ್ನೇ ನೋಡಿದ್ರ ಆತು. ಹ
ನಡಯಲ್ರಿ ಅದು ಇದು ಈ ಸಣ್ಣದೆ ನೋಡಿದ್ರಾತ್ ನಮ್ ಗಾಡಿ.
ಹಾ ರಿ.
ಅದೇ ಒಂದ್ ನಾಲ್ಕ್ ಲಕ್ಷದಾಗ ಎಲ್ಲಾ ಸಾಮಾನ್ಯವಾಗಿ ಎಲ್ ಎಸ್ ಬರ್ತಾವ್ರೀ ಅವಾಗಾಗಿ ನೋಡ್ಬಬೇಕ್ರ ಒಂದ್.
ಸೆಕಂಡ್ ಹ್ಯಾಂಡಾ.
ಹಾದ್ ರೀ.
ಅದ ಕೇಳ್ರಿ ಬೇಕಾದಾದ ಎಲ್ಲ
ಎಲ್ರಿ ಆಯ್ತ ತ್ರರಿ ಕೇಳ್ತಿನ್ ತೋರಿ ಮತ್ತೆ ಸ್ವರಾಜ್ ಗಿರಾಜ್ ನಡ್ದಲ್ರಿ ನಿಮ್ಗೆ ಸ್ವರಾಜ. ಸೋನಲಿಕ್ಕೆ
ಅವು ಮಹೀಂದ್ರಾ ಗಾಡಿ ಬ ಮಹೇಂದ್ರ ಹ ನ ಭೂ ಪುತ್ರ.
ಹಾ ಎಲ್ರರಿ ಅದ ಭೂಮಪುತ್ರಿ ಜಾಸ್ತಿ ಡೀಜಾಲ್ ಕುಡತ್ರಿ ಸರ್ಪಂಚ್ ತಗಬೇಕ್ರಿ.
ನಿ ಮತ್ ಇದು ಟೂಪರೋನು.
ಟೂಪರ್ ಒನ್ ಸಣ್ಣಗಾಡಿ ರ ಇದು ಮಹೀಂದ್ರ ಕಿತ್ತ
ಅಂದ್ರ ಚಂದ ನಡತಿಲ್ರ ಅವಲಾಗ
ನಡೀತ್ರಿ
ಅದಕ್ಕೆೇಟ ಬಿಳಂಗ ಅದ ರೊಕ್ಕ
ಡೂಪರ್ ಅಂದ್ರೆ ಸಸ್ತಾಗಿ ಸಿಗತವ ಅವನು ಒಂದ್ ಹದನೈದು ವರ್ಷನ್ ಗಾಡಿ ಇ ಎರಡ್ ಲಕ್ಷಕ್ಕ ಒಂದ್ ಲಕ್ಷಕ್ಕ ಸಿಗ್ತವರಿ
ಒಂದ್ ಲಕ್ಷಕ್ಕ
ಹರಿ ಅವು ಹಳಿ ಗಾಡಿ ಇರ್ತವಲ್ರಿ
ಹೌದೌದು
ಅದಕ್ಕೆ ಸಸ್ತೆ ಸಿಗ್ತಾರಿಅವು
ಅಂದ್ರ ದಿಡ್ ಲಕ್ಷಕ್ಕ ಅಂದ್ರೆ ಒಟ ಒಂದ್ ಸೈಕಲ್ ಮೋಟ್ರ ತಗೋಂಡಗ
ಹಾ ರೀ ಒಂದ ಸೈಕಲ್ ಮೋಟರ್ ಬತ ನೋಡ್ರಿ ಗಾಡಿ ಮಾತ್ರ ಚಲೋ ಇರ್ತಾವ ರೀ ಅಂದ್ರ ಸ್ವಲ್ಪ ಮಾಡ್ಸ್ಬೇಕ್ರೀ ಒಂದ ಮೂವತ್ ನಾಲ್ಕತ ಸಾವಿರ ಕೊಟ್ಟ
ಮತ್ತ ಅದೇ ತಗೊಂಡ್ ಬಿಟ್ಟರಾಆಯ್ತು ಹೌದಿಲ್ಲ
ಆಯದು ನಮ್ ದೈವಗ್ ಬರ್ಬೇಕಲ್ರರಿ ಹುಡ್ಕ್ಬೇಕತ್ ಗಾಡಿ ಅವು
ತೋಮ ಗಬೇಕ ಇವರು ಯಾರೋ ತಗೋಂಡ್ರ ರಾಮ ರಾಮು ಚಪಾಟ್ಟಲು
ಅದೇ ರೀ ಅದೇ ನೋಡಂತ ತೋರಿ ಅವ್ರದ್ದು ನಾಕ್ ಲಕ್ಷ ರೂಪಾಯಿದ್ರ ಅದು ನಾಕ್ ಲಕ್ಷ ಬಿದ್ರ ಟ್ರಾಲಿ ಎರಡ ಲಕ್ಷ ಆರು ಲಕ್ಷ ರ ಗಾಡಿ
ಮತ್ತ ಸರೋಜ ಇದ ಟೋಪರ್ ಒನ್ ಗಾಡಿ ಅಂದ್ರೆ ದಿಡ್ ಲಕ್ಷ ಎರಡ್ ಲಕ್ಷಿಂದಲ್ಲ
ಹ ಹೌದ ಮೂರ್ ವರ್ಷದ ಗಾಡಿತ್ತ ತಗೋ ಮತ್ತ ಈ ಈಗ್ ಈ ಹತ್ತು ವರ್ಷ ಗಾಡಿ ಅಂದ್ರೆ ಒಂದ ಲಕ್ಷಕ್ಕ ಸಿಗ್ತವ್ರವು
ಒಟ್ಟ ಹತ್ತು ವರ್ಷ ಗಾಡಿ ಒಂದ್ ಲಕ್ಷ ದಿಡ್ ಲಕ್ಷ ನೋಡ್ರ ನಮ ಒಂದ್ ನಾಲ್ಕ ಒಮಂತು ನಾಳಗ್ ಸೋಮವಾರ ಅದಲ್ಲ
ಹ್ಮ್ ಆಯ್ತ ತ್ರೋಒಂಬ್ರಿ ನಿಮ್ಗೆ ಯಾವ್ದ್ ಯಾವ್ದ್ ಇಂಥದ ಅಂತ ಒಂದು ತೀರ್ಮಾನ ಮಾಡ್ಬೇಕುರಿ ಆ ಗಾಡಿ
ಚಂದ್ ಒಟ ಡಿಸೆಲ್ ಹೋಗ್ಬಾರಡ್ದ್ರಿ ಚಂದ್ ಚಂದ್ ಇಬೇಕ್ರಿ ಒಲ್ಲ ಗಾಡಿ
ಹ ಚೆಂದ ಹೇಳ್ಬೇಕಂದ್ರೆ ಇದು ಟೂ ಪರ್ ಒಂದ ಚಲೋ ಅದ್ರಿ ಮಹೀಂದ್ರದಾಗ ಫೋರ್ ಸೆವನ್ ಫೈವ್ ಒಂದ ಚಲೋ ಅದ್ರಿ
ಮತ್ತರೀ
ಮತ್ತ ಐದು ಎಪ್ಪತ್ತಐದ ಒಂದ ಗಾಡಿ ಅಂದ ಚಲೋ ಅದ್ರೀ ಅಂದ್ರೆ ಐದ್ ಎಪ್ಪತ್ತೈದು ನಲ್ವತ್ತೈದು ಅಐಶ ಶಕ್ತಿ ಅದ್ರಿ ಗಾಡಿ ಅದ
ರೇಟ್ ರೇಟ್ ರೇಟ್ ಎಟ್ರಿ ಅವರದ
ಹೌದು ಸಿಕ್ತಾ ಅವು ಐವತ್ತು ಸಾವಿರ ರೂಪಾಯಿ ಪರ ಇರುತ್ತ ರ ಗಾಡಿಗೆ ಐವತ್ತು ಸಾವಿ ರೂಪಾಯಿ ಪರಕಿರ್ತ್ರಿರೀ
ಓಟ ಒಂದ್ ಒಟ ಒಂದ್ ಐದ ಲಕ್ಷದ ಸಿಗ್ತಾವಲ್ಲ ಸಾಮಾನ್ಯ ಆಯ್ತು ಅವ ಆಯ್ತು
ಐದ್ ಲಕ್ಷದ ಐದ್ ಲಕ್ಷದಾಗ ಸಿಗ್ತವ್ರೀ ಗಾಡಿ
ಒಟ ನಮ್ಮೂರಾಗ ಯಾರ್ ರೀ ಇಡ್ರೆಬಾರದ ಅಂತ ಗಾಡಿ
ಹ ಅ ಹತ್ತ ಲಕ್ಷಾ ಬೇಕಾಗತ್ತರಿ ಅರ್ಜುನ್ ಮಹೇಂದ್ರ ಬರ್ತೀರಿ ಅದ್ರೊಳಗೆ ದೊಡ್ಡದು
ಅದ ಲೋನ್ ಮಾಡ್ಸಂಬ್ರೀ ಲೋನ್ ಮಾಡಸ ತಂದ್ರ ಆಯಿತ
ಆಯ್ತ ತೋರಿ ಅರ್ಜುನ್ ಮಹೇಂದ್ರ ಐವತ್ತೈದ ಆ ಶಷ ಇದ ಅರವತ್ತು ಅಶ್ವಶಕ್ತಿ ಬರುತ್ತೆ ಗಾಡಿ ಚಲೋ ಇರತರಿ ಅದ ತಗೋಬೇಕ್ರಿ
ಅಂದ್ರ ಟ್ರ್ಯಾಲಿ ಎಟ ಬೀಳಂಗವ ಫೀಲ್ಡ್ ವರ್ಕ್ ಮಾಡಂಗಿತ್ತ
ಯಾಡ್ರಿ
ಎರಡ್ ಲಕ್ಷ ಎಂಬತ್ ಸಾವಿರ ಒಂದ್ ಲಕ್ಷದ ಬುಳತ್ತವಂತಲ್
ಸರ್ಯಾಗಿರಲ್ರಿವು
ಸಿಗತಾವಂತ್ರಿ ಇಲ್ಲಿ ಯಾದಗಿರಿ ಸೈಡ್ ಎಲ್ಲ
ಹೌದ ಸಿಗ್ತಾವ ರಿ ಅಂದ್ರ್ ಚೊಲೊ ಇರಲ್ರರಿ ಕಣಿಗ ಅವು ನಡೆಲ್ಲ
ಮತ್ತ ಇದುನೆದ್ ಮಂದಿ ಕಣಿಗ ಬುಡ್ತದ ಹೊಲಕ ಬುಡ್ತಾರ ಮಣ್ಣ ಪಣ್ಣ ಹೊಡಿತಾರ
ಅವ್ ಗಾಡಿ ಸರ್ಯಾಗಿರಲ್ರಿ ಅವು ಎಲ್ಲಾ ತೊಂಡದ್ರನ್ ವೇಸ್ಟ್ ರೀ ಅವ ರೊಕ್ಕ ಸುಮ್ಮೆ
ಹೌದ್ರಿ
ತೊಗಂಗಿತ್ತ ಅಂದ್ರ ಎರಡ್ ಲಕ್ಷ ಕೊಟ್ಟ್ ಚೊಲೋದೆ ತೊಗಬೆಕ್ರಿ ಕಣಿಗೆ ಹೊಲ್ಕ ಮನಿಗಿ ಎಲ್ಲಾದಕ ನಡಿತವರೀ
ಹಾ ಹಂಗಾದ್ರ ನಡಿತಾವ ಬುಡ್
ಅದೆ ಅದು ಬುಟ್ಟ್ ಹೌದ್ರಿ ಏನ್ರೀ
ನಿಮ್ಬವ ಯಾವದದ್ ಟ್ರ್ಯಾಕ್ಟ್ರಿ
ನಮ್ದು ಟೂ ಫೋರ ಒನ್ನ ಆದ್ರಿ ಡಿ ಐ
ಅದ್ ಅವಾಗ ಸಸ್ತ್ಕ ಬಿತ್ರಿ ನಾಲ್ಕ್ ಲಕ್ಷದ ಎಪ್ಪತ್ ಸಾವಿರ ಏನ್ ಬಿದ್ದಿತ್ರಿ ಅವಾಗ ಲೋನ್ ಗಿನ ಲೋನ್ ಗಿನ್ ಹೋಗಿ ಐದ್ ಐವತ್ತೆನ್ ಐದ್ ಲಕ್ಷದ ಐವತ್ತ್ ಸಾವಿರ ಆಗಿತ್ರಿ ಅದ್
ಅವಾಗೆ ಆಟ್ ತುಟ್ಟ್
ಹ್ಮ್ ರೀ ಹದಿಮೂರು ವರ್ಷನಗ ರೀ ಈಗ ಏಳು ಏಳು ಲಕ್ಷ ಏನ್ ಎಂಟ ಲಕ್ಷ ಆದ್ರಿ ಒ
ನಮ್ಮ
ಮಾರಿರ್ ಹೊತ್ತದ್ರಿ ಶೋರೂಮ್ ಬಿಟ್ರ ಎಡಐವತ್ತು ಎಡ್ ಐವತ್ತರದಾಗ ಎಡ್ ಎಪ್ಪತ್ರ ಎಡ್ ಎಪ್ಪತ್ತರದಾಗ ಮಡಕತ್ತಾರಿ ಸೋರ್ಂಗ್ ಬಿಟ್ಟ್ರ ಕಡ್ಯಾಕ್ ಮಾರಿದ್ರ ಒಂದು ಐವತ್ತು ಎರಡ್ ಲಕ್ಷ ಕೊತ
ಕಡೆಕೆ ಜಾಸ್ತಿ ತೊಗಬೇಕು ಸೋರಮದಾಗೆ ಕಡಿಮ
ಎಲ್ರಿ ಸೋರಂದಾಗೆ ಜಾಸ್ತಿ ತೊತ್ತಾರ್ ಕಡ್ಯಕ್ ಕಡಿಮ ತೊತ್ತರ
ಈಗ ನೋಡ ಕಡೆಕಂದ್ರ ಸೈಕಲ್ ಮೋಟರ್ಗಳು ಹೆಚ್ಚಗೋತಾವ ಸೋರುಮದಾಗ ಆದ್ರ ಕಡಿಮ ಹೊತಾವ
ಅದೇ ಈ ಅದು ಸೋರುಂದಾಗ್ರೀ ಟ್ಯಾಕ್ಟಿರ್ಗಳು ಸ್ವಲ್ಪ್ ಜಾಸ್ತಿ ಹೊತ್ತಾವ್ರಿ ಟಕ್ಟರಿಗಳ ಸೆಲ್ ಮತ್ತ ಒಂದೊಂದ ಆದ್ರೂ ಒಂದೊಂದ್ ರೇಟ್ ಜಾಸ್ತಿ ಆದ್ರಿ
ಹೌದೌದು
ಈಗ ಮೆಸ್ಕೊಂಡು ಸರೋಜ ಶೋರುಂಕವಾದರಿ ಸರೋಜದರಿ ಜಾಸ್ತಿ ಕೊಡತಾರಿ
ಆಪೋಸಿಟ್ ರೀ ಅವ್ರಿಗ ಅವ್ರಿಗ ಆಗಿ ಬರಲ್ಲಲ್ರರಿ ಹಂಗಾದ್ರ ಸ್ವಲ್ಪ ಜಾಸ್ತಿ ಜಾಸ್ತಿ ತೋತ್ತರೀ ನಾವ್ ಹೋಗಲ್ಲಿ ನಾವ ಹೋಗಿರಿ ಏ‌ ಆ ಕಂಪನಿಯರ ಎಷ್ಟ್ ರೇಟ್ ಜಾಸ್ತಿ ಹೇಳಾರ ಅಂತ ಹೇಳಿದ್ರ ರೊಕ್ಕ ಜಾಸ್ತಿ ಹೇಳತ್ರ ಮತ್ತ
ಎಲ್ಲ ಈಗ ಬ್ಯಾರೆ ಕಂಪನಿ ಇದು ಮಹೇಂದ್ರ ಇರತ್ತದ್
ಹೌದ್ರೀ
ಸರಾಜಕ್ ಹೋಗಿ ಮಾರಿದ್ರ ಅವ್ರ ಹೆಚ್ಚಿಗ್ ತೋತಾರನ್
ಹ್ಮ ಹೆಚ್ಚಿಗ್ ತೋತರೀ ಅವ್ರಿಗ ಅವ್ರಿಗ ಹಾಗಿಬರಲ್ಲಲ್ರಿ ಕಂಪನಿರ ಮಹೀಂದ್ರ್ ಸ್ವರಾಜ್ ಎರಡು ಒಂದೆ ಕಂಪನೆರೀ ಅವ್ರರು ಅವರು ಕಂಪಿಟಷನ್ ಎಲ್ ಬೇರೆ ಕಂಪ್ನಿ ಕಂಿಟಷನ್
ಹೌದೌದೌದು
ಮಹಂದ್ರ ಸರೋ್ ಎರಡು ಒಂದೇ ಕಂಪ್ನಿರಲ್ಲ ಇದ್ ಏ ಅನ್ಸಲ್ರಿೀ ಬೇರೆ ಬೇರೆ ಕಂಪ್ನಿತ್ ಬಾಳ ಇರ
ಹಂಂಗದೀ ಮತ್ತತ್ ಬಾಳ ಎರಡಡು ಬಳ ಮತ್ತತ್
ಹ್ಮ್ ರರಿ ಅದಕ್ಕೆ ಅವ್ರಿಬ್ಬರು ತಗೋಲ್ರಿ ಅವ್ರಿಬ್ಬರು ಒಂದೇಡ್ಡಿ ಇಲ್ರರಿ ಅವ್ರರು
ಹೌದೌದೌದು ಅಂದ್ರ ಗಾಡಿ ಯಾಕೆ ಬೇರೆ ಬೇರೆ ಮಾಡ್ಯಾರ ಬೇರೆ ಬೇರೆ ಯಾಕಕ್ ಮಾಡ್ರಿ ಗಾಡಿಗಳೋಳ
ಎಲ್ರರಿ ಅದ ಸರವಾಜ್ ಕಂಪ್ನಿ ಮುಚ್ಚಾಕ್ ಕು ಮುಂಚಿತ್ರಿ ಅದ ಎರಡ್ ಸಾವಿರದ ಏಳರದಾಗ ತೋೊಂಡ್ರೀ ಅವ ಮಹಂದ್ರದ್ರರು
ಹೌದೌದು
ಹಾ ಅದಕ್ಕೆಾರೆ ಇಊರು ಎರಡು ಒಮ್ಮೇಲಿ ಯಾವ್ರೀ ಎರಡು ಒಮ್ಮೇಲೆ ಕಂಪ್ನಿ ರೀ ಹೋಗಲ್ಲ ಸುಮ್ನೆ ಹೆಸರು ಅಷ್ಟೇ ಚೇಂಜ್ ರೀ ಒಳಗ್ ಇಂಜ ಅಂದಾಗ ಮಹಂದ್ರಾನಿ ಅಂತ ಬರ್ತಾರೆ ಸರೋಜಿಗೆ
ಪಾಠ ಕ
ಹ್ಮ ಹೌದ ಇಲ್ಲಿ ಒಳಗ ಹಿಂಜಂದದಾಗಂತ್ರ ಮೈಂದ್ರನಂತ ಬರ್ತರ ಅದ
ಮತ್ತೆ ಇವು ಬೇರೆ ಗಾಡಿಗಳ ಅವಂಗೆ ಆ ರ ಅಲೋ
ನೀ ಅವತ್ ತಗಬೇಕಂತ ಮಾಡ್ರಿ ಈಗ ಸಾರ ತ ಮಾಡ್ರ ಮ ಚಲ
ಯವ ಮೆಸಿಗಡ್ ತತ ಮ್ಯಾನ್ೀ
ನೆಕ್ ಮಹೀಂದ್ರನ್ ಇರ್ತವ್ರೀ ಮಹೀಂದ್ರಾ ಹೋಲಕ್ಕ ಮನಿಗೆ ಎಲ್ಲಾ ಚಲೋ ನಡಿತವ್ರೀ
ರೊಕ್ಕರ್ ಹೇಳ ಜಯ್ ಸರ್ ಹಾ ೇ ಮಾಡ್ತ
ಎಲ್ರಿ ಗಾಡ ಗಾಡನ್ ಚಲೋ ಅದ್ರಿ ಶಕ್ತಿ ಕೆಲ್ಸ ಚಲೋ ಮಾಡ್ತಾರ ಮಹಂದ್ರ
ಆದ್ರೆ ನಾಳೆಗೆ ಒಂದ ಒಂದ ಎರಡ್ ಲಕ್ಷ ಕೊಟ್ಟು ತಂದೊಡ ಮ
ಹೊಸ ಹೊಸದತ್ೋತ್ರಿ ಏನ್ೀ
ಚಲ ಸ
ಆಯ್ತ್ ತೋರ್ ಮಾಡ್ರಿ
ಹೊಸ ತೋಣಿಂದ ನಡ್ ತರಾಮ
ಎತೋರ ಅದಾನಸ
ಹಾ ರೀ
ಈ ಶಾಲಿ ಏನ್ ಹತ್ರಿ
ಅಲ್ರಿ ಎಮ ಎಸ್ ಡಬ್ಲ್ಯೂ ಮಾಡರಿ
ಮಾಡಿ ಎತ್ತ ಹೋತಾರ ಯಾರ
ಏನ್ ರೀ
ಎಂ ಎಸ್ ಡಬ್ಲ್ಯೂ ಮಾಡಿ ಸತ್ಯಕ್ಕೆೋತಾರ
ಅ ಹೋಗ್್ರೀ ನಮ್ಮ ಮನ ಹೊಲಾವ
ಹೌದದು ದೇಶಕ್ಕ ಅದೆ
ಆದ್ರೆ ಒಂದ್ ಮೂ ನಾಕ ರ
ಹೌದು ಹಾ ನಮ್ ಮುತ್ಯ ಒಂದ ಎಪ್ಪತ್ತ ಎಕರೆ ಇತ್ತು
ಮಾರ ರೀ
ಮಾರ ನಲ್ಲ ಮತ್ತ ಅವರು
ಯಾಕ ಹಂಗ್ಯಾಕ ಮಾಡ್ರರು ಹ್ಮ್ ಹ್ಮ್ ಹ್ಮ್
ಆದದ್ರ ಸ ಮ ಅಂತ
ಏ ಅಂದ್ರ ಬಾಳ ಹರಣದ ಲಾ
ಹನ ಒಂದ್ ಇಪ್ಪತ್ತು ಎಕರೆ ಆದಾವ
ಏನ್ ಮಾಡಿರಿ ಇಪ್ಪತ್ತ ಇಪ್ಪತ್ತು ಎಕರೆ ಏನು ಅಚ್ಚಿರಿ
ಹ ಬರೆ ಹತ್ತಿ ಹಚ್ಚಿ ಪುರ ಲಾಸ್ ಆದಿಯೋ
ಹ ಬಾಳ ಐರಣ ಆದ ರಾಜಕೀಯ
ಏನ್ ಮಾಡ್ರ ನಾ
ಅದೇದೀ ಬೆಳಗ್ ಇಲ್ರಿ ಇಲ್ಕ ಅಂದ್ರ ಟಪರ್ ಅಂತ ತಗ್ಬ ಬಿರಿ ಬೆಳಗ್ ನಡತಾವ್ರಿ ಗಾಡಿವು
ಅದೇ ಟೂ ಪರ್ ಒನ್ನೇ ಮಾಡ್ಬೇಕು
ಇಲ್ರರಿ ಈಗ ಟೂಪರ್ ಒನ್ ಸಟ ಇರ್ವ ಬೆಳಗ್ಗೆಗಲ್ಕ ಅಂದ್ರ ಹತ್ವತ್ತೈಐದ ಅನ್ ಸಲ ನೋಡಿ ಗಾಡಿ
ಅದೇ ತಂದ ಸ್ವಪ್ ಟಾಪ್ ದೊಡ್ಡದ ಕೂರ್ಸ್ಬೇಕು ಜಮ್ಕಡಿ ಯಶ ಮರಾಗ ಹೋಗಿ
ನ್ರಿ ಟಾಪುರೆ
ಹಾ ಪಾಪು ಪಾಪು ಅದಾನ್ ಮಾಡಿ ತಕಡ ಅದವ ಅಂದ್ರೆ ಸ್ಪ ಮಾಡನ್ರ
ಹಯ ಸರ್